ಕದಣ ಹಲೋ ಹಾ ಆರಾಮಪಾ ಆರಾಮಪಾ ಆರಾಮ್ ನೀನ
ನಾನ್ ಆರಾಮ ಮಾಡಪಾ ಏನ್ ಅಡಸ ಸಮಾಚಾರ
ಏನಲ್ ನೋಡಪ್ಪಾ ಸುಮ್ಮ ಈ ಕಡೆ ನಮ್ಮಪ್ಪ ಕೆಲ್ಲಿ ಇದಕ್ ಕರ್ಕ ಬಂದಿದ್ದ ಒಂದು ಎತ್ ನೋಡಕ ಹ
ಹಾ ಹ ಎಲ್ಲಿ ಯಾವರ್ ಸಂತಿಗೂ ಹೇಳಿ
ಹಕಲ್ಲಿ ದೇವದ್ರ ಸಂತಗ್ ಬಂದವು
ದೇವದರಿ ಹೊತದತ ಸೆಂತಿ
ಹ ಇವತ್ ಆಗಲ್ಲ ಬಟ್ ಇಲ್ಲಿ ನಮ ಪರಿಚಯದರು ಯಾರು ಸ್ವಲ್ಪ ಜನ ಹ
ಹಾ ಹಾ ಎಪ್ಪ ಏನ್ ಮನ ನೋಡಿ ತಗೊಂಡ್ಟು
ಹಾ ಮನೇನ್ ನೋಡ ತಗೊಂಡ್ ಉಂಟು ಈ ಕಡೆ
ಹ್ಮ ಹ್ಮ ಹ್ಮ
ತಗೊಂಡ ದವು ಪಾ ಎತ್ತ ಜಾಸ್ತಿ ರೇಟ್ ಆದದು
ಸಿಗ್ರೇಟ್ ಆಯ್ತಾ ಎಷ್ಟ ಕೊಡ್ತಂದ್ರು ಮತ್ತ
ಹ ಒಂದೊಂದ್ ಎತ್ ಏನಿಲ್ಲ ಅಂದ್ರೆ ಮಿನಿಮಮ್ ಎಂಬತ್ ಸಾವಿರ ಬದ ನ ಒಂದ ಎತ್ತು
ಬಾಬೂ ಬಾ ಹಗ ಕೊಟ್ಟ್ರಿ ಪರಕ್ಕ ನೀ
ಎತ್ತು ಮಾತ್ರ ಉರ್ಮಳಾವಳ ಎತ್ತು ಎಂಗನಳಿ
ಹಾ ಹಂಗೆ ಹತ ಒಂದ್ಯಾ
ಏ ಯತ್ತು ಗಳೆ ಕಡ್ ನೋಡಿದ್ವಲಾ
ಹಾ
ಅಪರಮೂ ಅವ ಕುತ್ರದರು
ಹ್ಮ್ ಒಂದ್ ದಿನಕ್ಕೆ ಏನ್ ಒಂದ್ ಐದ್ರತ್ ಹೊಡಿಬೋದ
ಹ ಆರಾಮ ಆರಾಮ ಉಡತದ ಬಕ್ರಿ ಆರಾಮ್ ಏನಿಲ್ಲಾ ಅವಕು ಅಂದ್ರ ಮೇಯಿಸಬೇಕೇಕ್ರ ಜಗ್ಗಿ
ಹ್ಮ್ ಯ್ ನಿಮ್ ಮನ್ಯಗ ಏನ್ ರಗಡ ಮಂದಿಾರಲ್ ತಗೊ ಮತ್ ಮೇಸ್ತಾರ
ಮೂರಾರ ನಮ ಮನೆಗನು ಮೇವು ಬಂಡಿಗಡ್ಲಿ ತರ ಆತ್ತು ನಾವು ಸ್ವಲ್ಪ
ಹ್ಮ್ ಆದ್ರೆ ಬೇರೆ ನಿಮ್ದ ಹೊಲಗೆಲ್ಲ ಸ್ವಲ್ಪ ಅದ ದೊಡ್ಡ ಮೂವತ್ತು ಎಕರೆ ಹೊಲ ಅದ
ಹಾ ಮೇಸ್ತಿ ಮತ್ತ ಅದಕ್ಕೆ ಅದಕ್ಕೆ ತಗೊಂಡಂಗ ಏನ್ ಮಾಡ್ತಾವ ಎತ್ತದ್ದ ಮೊದ್ಲುನು ಸ್ವಲ್ಪ ವಯಸ್ಸಾಗಿದ್ದು ಹೋಗಕನಾ
ಹಾ ಹಾ ಹಾ
ಹ್ಮ್ ಅದಕ್ಕೆ ಅವಕ ಎಲ್ಲಿ ಜಾಸ್ತಿಿದ ಹಾಕತ್ ಅವಕ ನ ಸ್ವಲ್ಪ ಹೇಳಿ
ಹ್ಮ್ ಹ್ಮ್
ಹ್ಮ್ ಅದಕ್ಕೆ ತಗದುಪಟ್ಟು ಹ
ಮಾರಿದ್ರಣ ಮಾರೀಗ ಅಂದ್ರೆ ಈ ಎಷ್ಟ್ ಎಂಬತ್ ಸಾವಿರ ಅಂದ್ರ ಎಷ್ಟು ಒಂದ್ ಲಕ್ಷದ ಅರವತ್ ಸಾವಿರ ಕೊಡ್
ಒಂದ್ ಲಕ್ಷದ ಅರವತ್ ಸಾವಿ ಕೊಡ್ತಾವಂದ ನೋನಪಾ ಎರಡ್ ಎತ್ತು
ಏ ರೊಕ್ಕ ಅದ್ರೂ ಪರವಾಗಿ ಈಗೇನ್ ಒಂದೊಂದ್ ಎತ್ತೆ ಬರ ಒಂದ್ ಸಣ್ಣ ಓರಿಗರನೆೇ ತಗೋ ಕಿಲರಿದಾಗ ಎರಡ್ ಲಕ್ಷ ಮೂರ್ ಲಕ್ಷ ಆರು ಲಕ್ಷ ಎಂಟ ಲಕ್ಷ ತನಾವ
ಹಂಗ ಯಾವ್ದೋ ಮರ ಏನ್ ಮಾಡ್ತಿ ಇಲ್ಲಿ ನೋಡಿಿನ ಒಂದ್ ಎತ್ತ ಎತ್ತದ ಭಾರಿ ಅತ್ತ ನನಾಗ ಅಣ್ಣೆತ್ತ ಅಲ್ಲ ಬಿಡ ಅದು ಒಂದಕ್ಕೆ ಕೇಳಿದವಪಾ ಅದು ಏ ಒಂದ್ ಇಪ್ಪತ್ತು ಒಂದ್ ಮೂವತ್ತ ಅಂದ ಒಂದ್ ಎತ್ತಿಗೆ
ಅಬ್ಬಾಬಾಬಾಬ ಹಾ ಏನ ಕಮ್ಮಿ ಹ ಕೊಡಿ ನಮ್ಮ ಕೂರ್ ಕಡೆಗೆ ಹೋಗ್ಬೇಕು ಬೆಳಗಾವಿ ಸೈಡಿಗೆ
ಹ್ಮ್
ಚರ್ತಿ ಕಟ್ಟಕ್ ತೋತಾರ ಸಣ್ಣ ಸಣ್ಣ ಓರಿಗಏ ಹಬಬ ಜೋಡಿ ಬರೀ ಜೋಡಿಿಗೆ ಎರಡು ಅರವತ್ತು ಮೂರ್ ಲಕ್ಷ ನಾಕು ಲಕ್ಷ ಐತಾನ
ಅತ್ತ ಭಾರ್ಯ ಕೂಡ ನನ ಇಡೆ ಅಂದ್ರನು
ಹ್ಮ ಆ ಕಡೆ ಅಂದ್ರೆ ಬಾಳ ಅವ್ರ ಕಡೆಗ ಅಂದ್ರೆ ಹಳ್ಳಿಿಕಾರ್
ಹ್ಮ
ಹ ಎಂತ ಯ ಆ ಕಡೆ ಬರ ಇವೆ
ಹೌದೌದು
ಹ್ಮ್ ನಮ್ಮ ನಮ್ಮ ಅಕ್ಕಾರ್ ತಗೊಂಡಾರ
ಹ್ಮ್ ಜರ್ಸಿ ಜರ್ಸಿನ ಬಾರ ಇ ಇಲ್ಲಿ ನಮ್ ಮೂರ ಆಗ್ತಗಂದ್ರ ಅಂದ್ರ ಇಲ್ ನಮ್ ಹೊಲ್ದ ಬಗ್ಲಾಗ ಅವರು
ಬೆಳೆಾವಡೆಕ್ಕೆ ಬಾರಿ ಬುಡಾವ
ಮರ್ಮನೆ ಹತ್ ಬಿಡು ನನು ಗಳ ಮನ್ಷ ಹಂಗ ದಪ್ಪಾನ ಕೆಳವಡಾವ
ಹಾ
ಹಂಗ ಹೇಳೇಕೊಂಡ್ ಓತಾನೋೊಂಡ ಸಂಬಂದ ಇಿಲ್ಲಾ ಹಂಗ ಹೇಳ್ಕೊಂಡ್ ಓತೋೊಂಡ ಅವರುೂ ಎತ್ ಭಾರಿತ್ತ ಪುಡ ಜರ್ಸಿ ನೋನ್
ಹೌನು ಅವವು ಎರಡ್ ಎರಡ್ ಜರ್ಸ ಅವ ಎರಡ್ ಹೆಮ್ಮೆ ಅವ ಎಮ್ಮಿಲಿ ನಮ್ ತಾತೋಡ್ದನ ಎತ್ತಿ ಜರ್ಸಿ ಓರಿಗ ಒಳ್ಳನ್ರ ನಮ ಮಾ ಹೊಡ್ತಾನ ಅಕಡೆ ಎಂ ಎಲ್ ಎ ಹೊಡ್ತಾರೆ ಗಗಳೆ
ಎಮ್ಮಿಲು ಎಮ್ಮಿ ಹೋದಾವೇನಾ
ಏ ಎಲ್ಲಾ ಎಮ್ಮೆಲೆ ಎಮ ಎಲೆ ಬಂಡಿ ಕಡ್ತಾರ ಎಮ್ ಎಲೆ ಶರ್ತಿ ಹೊಡಿತಾರ ಎಮ್ ಎಲೆ ಎ ಗಳೆ ಬಿಡ್ತಾರ ಪೂರಾ ಕಡೆ ಈ ಹತ್ಗಳು ಬಾಳ್ ಬಡ್ಸೋಳ
ಅಬವ ಆಕಡೆ ಬ್ಯಾರಜ್ ಸಿಸ್ಟಮ್ ಅದ್ ಬುಡಪ್ಪ ಅ ಕಡೆ ಅಂದ್ರ
ಹಾ ನಮ್ ಅಕ್ಕರ ಅವ್ರ ಸಾನೆ ನೋಡಿಸಾಕಗನಿ ಅವ ಹಂಗೆ ಹಾಲ್ ಕೊಡ್ತವ ಸಣ್ಣ ಕೊ ಕೊಡಲ ಹಗೆ ಆಲ್ಗ
ಹ್ಮ್ ಹೆಂಗಗೆ ಈ ಕಡೆ ಹಾಲನಾ ಈಕಡೆ ಹಂಗೆ ಳ್ಯಾನ ಅದ್ರಲೇನೆ
ಹಾ ಅದೇ ಎಮೇಲೆ ಗಳೆ ಕಟ್ಟ
ಹ್ಮ ಹ್ಮ್ ಹ್ಮ್ ಹ್ಮ್ ಆ ಅಂದ್ರ ನಿಮ್ ಮಾಮನವ್ರದನ್ ಒಕ್ಕಲ್ ತನ್ ಆದ ಅಂದ್ರ
ಏ ಯದು ಮೊನ್ನೆ ಮೊನ್ನೆ ಹನ್ನೆಡು ಎಗ್ರ ತಂಗಾನ ಹೊಲಾತ
ಅಬೋ ಯಾವ ರಿವಲ್ಲ
ಹ್ಮ್ ಒಣೆ ದಿವಸೆ ತೊಂದಣ ಹನ್ನೆರಡು ಎಕರೆ ತೊಗಂದನ ತಗೊಂಡಗ ಇಷ್ಟ ಅದ್ರಾಗ ಎಷ್ಟು ಹನ್ನೆರಡು ಲಕ್ಷನಾ ಹದಿಮೂರ್ ಲಕ್ಷ ಕೊಟ್ಟ ಬೈ ತೆಗಿಸೋಣ
ಅ ಹ್ಮ್ ಹ್ಮ್
ವಟಪ ಅನ್ಯ ಡೈಕ ಕಬ್ ಬಚೆನೆ
ಹಾ ಕಬ್ಬ ಚನ ಇಲ್ಲ ಎಂಟ ಎಕರೆ ಕಬ್ಬ ಹಚ್ಚಿನ ಆ ನಾನ್ಕ್ರ ಇದು ಹೌ ಬಂಜಾರ
ಹಾ ಹಾ ಮ ಕತೆನ
ಈಗ ಕಬ್ಬು ಎಂಟಕ್ರ ಪೂರ ಅದ ಕಂಟಿನ್ಯೂ ಕಬ್ಬ ಇರ್ದ ಈಗ ಗೊಂಜಾಳ ತ ಹಕಂಡ್ ಮತ್ತ ಸಂಗಾತಿ ಹಕೊಂಡ ಇದ ಸಂಂಬಕ್ ಆಗ್ತಾನ ಬ್ಯಾಸ್
ಅಪ್ಪಬೋ ಏನು ಅವರುದು
ಏ ವರ್ಷದ ಮೂರ್ ಪೀಕ್ ಬೆಳಿತಕತ್ತಾರ ಅವ್ರ ಅಂದ್ರ ದುಡ್ಯಕನಂಗಗೆ ಯಾರ ಅದ್ರಾಗ ಅಂದ್ರೆ ಬಾಳ ಕೆಲ್ಸನೇ ಮಾಡಣವ್ರು ಅಂದ್ರೆ ಗೊಲ್ಜಾಳಗಿರೋಂಗ ಕೆಲ್ಸ ಬಾಳ ಇರಲ್ಲ ತಂಬಾಕಾಯಕ ಒ ಸಲ ಎರಡ್ ಸಲ ಗಳ ಅವ್ರ ಗಳೇ ಹೊಡದ್ರ ಮುಗಿ ಕಲ ಆದ್ರೆ ಕಸ ತೆಗೆಯದೇ ಇಲ್ಲ ಅವರು
ಕಸನ ತೆಗಲ್ ಒಟ್ಟ ಅವ್ರ ಆಯ್ತದ್ರ ಕಸ ಬರಲ್ತವರು ಅವ್ರ ಕಡೆಗೆ ಅಷ್ಟಂದ ಏನ
ಆ ಡದ ಬಡ್ಡಲ್ಲಯ ಬಸ್ ಸ್ಟ್ಯಾಂಡ್ ನೋಡದ್ ಬಿಡ್ತಾರ ಕಲಾಸ್ ಮುಗಿತ ಅದ ಏನು ಎಲ್ಲಿಗೆ ಏನಾಗಲ್ಲ
ಆ ಎಲ್ಲಿಗ್ ಏನಾಗಲ್ಲ ಹೌದೌದು ಕಸ್ದುಣ್ಣಿ ಮಾಡಿದ್ರು
ಹಾ ಆಯ್ತು ಬುಡ್ಬಡ್ದಂಗ ಕಸ ಎಲ್ಲಾ ಸುಟ್ಟ ಹೋಗ್ಬ ಬಿಡುದ್ದ ಆಯ್ತು ಹೀರ ಗೊಬರ ಆಯ್ತ ಬಂದ್ರ ನೀರ್ ನೀವರ ಅಂತರ ತಿಂಗಳದಾಗ ಒಂದ್ಸಲ ತಿಂಗಳದಾಗ ಎರಡ್ ಸಲ ಕಟ್ತಾರ ಪಂಪ್ಸಟ್ವ ಮತ್ ಬೋರವಾ
ಹ್ಮ್ ಹ್ಮ್ ಹ್ಮ್
ಬೋರ್ ಅವ ಮತ್ ಮಾಯಿ ಅವವ ಕರೆಂಟ್ ಇದ್ ಅಂದ್ರೆ ಆಯ್ತ ಬಂದ್ ಬಿಡ ಮುಂಜೆಲ್ಲಟ್ಟ ನಂದ್ರ ಆಯ್ತ ನೋಡ ಬರಗ ಮುಂಜೇಲಿ ನಾಕಕ್ ಗಂಟೆಗೆ ದ್ತಾನ ನಾಕ ಗಂಟೆಗೆ ಹೋಗಿ ಒಂಬತ್ತು ಗಂಟೆ ತನ ಕಟ್ಟಿಬ ಬಿಡತ ನೀರು ಆಯ್ತ ಮತ್ ನೀರ್ ಮತ್ ಮರ್ದನ ಮುಂಜೆಲೆ ನಾಕ ಗಂಟೆಗೆ ಹೋಗಿ ಕಟ್ತಾರ ನೋ ಅರೆ ಅವ ಬಲೆ ಬಾರೆ ಸತ್ತ ಮಟ್ಕಾ ಬೆಳಿಗ್ಗಿಳಿ ಬೆಳಗ್ ತಂದ್ರ ಅವ್ರ ಕಡೆ ಬಾರೆ ಬಿಡ ಹ್ಮ್
ಅಂದ್ರೆ ಸ್ವಲ್ಪ ಸಿಸ್ಟಮೆಟಿಕ್ ದೊಡ್ಡ ಅ ಎಲ್ಲ ವಕಲ್
ಹ್ಮ್ ನಾ ಮಾವ ಜಾಸ್ತಿ ಮಾಡೋದಲ್ಲ ಲ್ನ ನಮ್ ತಾತನೇ ಮಾಡ್ತಾನ ಆಯ್ತ ಮಾವ ಬರೇ ಗಾಡಿಗೆ ಗಾಡಿಗೆ ಓತನಾವ
ಹ್ಮ್ ಎಂತ ಈ ಕಡೆ ಗಾಡಿ ನಡೆಸ್ತೇನ ನಂಗ
ಹಾ ರೂಲ್ರ್ ಕೆಲ್ಸ ಗತಾನ ಆಯ್ತತಿ ಈ ಮಳೆಾಲ ಟೈಮಿಗ್ ಆಯ್ತ್ ನೋಡಿ ಇನ್ನ ಆಯ್ತ ಇನ್ ಮಳಿಗಾಗ ಸ್ಟಾರ್ಟ್ ಆಯ್ತ ಇನ್ ಹೋಗಲ್ಲ ಇನ್ನೆ ಹೊಲ ಮನೆ ಹೊಲ ಮನೆ ಮಡಿಕಂತಿ ಇರ್ತಾನ ಆಯ್ತ ಮಳೆಗಾಲ ಅವ್ರಪ್ಪ ಒಪ್ಪಗಾರ ಕೊಡ್ತಾರೆ ನಾಕ್ ತಿದ್ದು ನಾಕ ಐದು ತಿಂಗ್ಳದ್ದು
ಅಬವೋ ಹೆಂಗೆ ಪಕಾರಾರ್ ಹಂಗ ಇಷ್ಟ ಚಾಲ್ ಇರ್ತದಂದ ಹೆಂಗೆ
ಪಗಾರ್ ಚಲ ಇರುತ್ತ ನಾಕ ತಿಂಗಳು ಗಾಡಿ ಬಂದಿದ್ರನು ಅಂದ್ರೆ ಕಂಟಿನ್ಯೂ ಗ ಕೊಡ್ತಾರ ಅತ್ಗ
ಹೌದೌದ ಹೌದ ಹ
ಹ್ಮ್ ಈ ಗಾಡಿ ಇತ್ನು ಇತನುಗತ್ತುನು ಎಲ್ಲಾ ಬಿಟ್ಟಿರ್ತಾರ ನೋಡ ಅಲ್ಲಿ
ಹ್ಮ್ ಹ ಹ್ಮ್
ಈಗ ಮಳೆಗಾಲ್ ಮಳೆಗಾಾಲಂತ ನಾಕು ತಿಂಗಳು ನಡಲಿ ಈಗ ಎಲ್ಲಿ
ಮತ್ತೆ ಈಗ ಮಂಡ್ರ ತಕ್ಕ ಆ ಕಡೆ ಮಳೆ
ಆಯ್ತ್ ಅಪ್ರ ಬುಕ್ ಎರಡು ಒಂದ್ ಎರಡು ಒಂದ್ ಎರಡು ಆಗ್ತವ ಕೆಲ್ಸ ಇದ್ದಾಗ ಒ ಬರ್ತಾನ ಆಯ್ತು ಸ ಒ್ ಅಂದ್ರೆ ದಿನ ಐನೂರು ರೂಪಾಯಿ ಬರ್ತಾವವನಿಗೆ
ಹ್ಮ್ ಚಂದ್ರಳ
ದಿನ ಐನೂರು ರೂಪಾಯಿ ಭತ್ತ ಮತ್ತ ಬೀಜರ್ ಹಗಡನ್
ಹಾ ಹೌದದ ನಮ್ದ ಏನ್ ಮಾಡ ಬರೀ ಇಲ್ಲಿ ಬರೀ ಕಸತ್ ಕೆ ಓದ ನೋಡ್ರಿ ಅಕ್ಕ ಬರೀ ಕಸತ ಆಗದ ಆಯ್ತ್ು ಇದು ಮಾಡಿದೆ ಆಯ್ತು ಎಣ್ಣ ನೋಡದ ಎಣ್ಣ ನೋ ಬರೀ ಕಸನ ನೋಡಪ್ಪ ನಂಬಲ್ಲಿ ಬರೀ ಒಂದ್ ನಾ ಮೂರ್ ಸಲ್ ತೆಗತಾರ ನಮ ಬಿ ಕಸ ಈಗ ಮೂರ್ ಸಾಲ ತಗದ್ರೆ ಅಲ್ಲಿೇ ಹೋಗ್ಬ ಬಿಡ್ತವ ರೊಕ್ಕ ಜ ಏನಿಲ್ಲ ಅಂದ್ರೆ ಕಸಕ್ಕೆ ನಾವು ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ಅದಕ್ಕೆ ಇಡತೇ
ಹ್ಮ್ ಅಕಡ್ಲು ಮಂದಿ ಒಬ್ಬ್ರನ್ನ ಹೆಣ್ಮಕ್ಳು ಕೆಲಸ ಮಾಡ್ಬೇಕಲ್ಲ ಒಬ್ಬರು ಕೆಣ್ಮಕ್ಳು ಹೊಲ್ಕೋ ಕೆಲಸ ಮಾಡ ಅವ್ರರು ಗಣ ಮಕ್ಳೇ ಹ್ಮ ನಮ್ಮ ಅಕ್ಕಾರೋರ ಗಣ ಮಕ್ಳೇ ಕೆಲ್ಸ ಮಾಡ್ತಾರ
ಹೌದೌದ ಹ್ಮ ಹ್ಮ್ ಇ ಏನಪ್ಪಾ ಬರೀ ಹೆಣಮ್ಮಕ್ಕ ದುಡಿತಾರ ನೋಡ ಇಡಿ ಎಲ್ಲಾ ನಮ್ಮ್ ಹದವರು ಆಯ್ತು ಬರೇ ಅಲ್ಲೇ ಇರ್ತಾರ ನೋ ವಲದಾಗ ಮುಂಜೆಲ್ಲಿ ಹೋದರದು ಸಂಂಜ ಆರು ಗಂಟೆ ಮತ್ತೆ ಮನೆ ಬರ
ನಮ್ಮ್ ಅಕ್ಕಾಗ ಮಾಡಿ ಕೊೊಟ್ಟಿವವಲ್ಲ ಕಡೆ ಹೊಲೆ ಹೊ ಎ ಹೊಲ ಎಲ್ಲ ಒಂದು ಕೇಳಿದ್ರ ನಂಗ ಬ ಸ್ವಲ್ಪ ನೀ್ ಮಾಮತ್ ಹೇಳ ಅಂತ ಹೇಳ ಮಕ್ಕಳ
ಹ್ಮ್
ಹ್ಮ ಹೊಲ ನೋಡ್ಿಕಂಬರ ಬಾ ಅಂತಿ ಅಂದ್ರ ಆ ಗಾಡಿ ಆದದ ಮನ್ ಎಲೆಕ್ಟ್ರಿಕಲ್ ಸ್ಕೂಟಿ ಕೊಟ್ಬಿಡನಾ ಅವ್ರಪ್ಪಗ
ಹೌದೌದ
ಸೊ ಮೊಲಗೊಳಗಂಗ ಆಯ್ತು ಚಾರ್ ತಿನ್ ಸ್ಕೂಟಿ ಅದ ಅತ ಒಂದ್ ದಿನ ಚಾರ್ಜ್ ಮಾಡಿನ ಎರ ಮೂರ್ ದಿನ ತಿರುಗಾಡ್ತಾನ ತಜಾ
ಹೌದಾ
ಹ್ಮ
ಹ್ಮ್ ಹ್ಮ್ ಹ್ಮ್
ಮರ್ಯಾದಾ
ಹ್ಮ್ ನಿಮ ನವೀನ್ ಏನ ಹೇಳಾಕತ್ತನಪ್ಪ ಆರಾಮನಿಲ್ಲ
ಆರಾಮ ನೋಡ ಮ ಅವ ಅಂದ್ರ ಫುಲ್ಲ ಬಜ ಪಜ ಪರ್ಸ ಚಂದ ಚನ ಪೋನ ಆಗರದನವ ಬಿಜ ಪಡ್ಸ
ಹಾ,
ಏ ಏನಾ ಫೋನ್. ೋನ್ ಅವೇ ಯಾವಪ್ಪ ಚತ್ನ ಫೋನ್ ನೋಡ್ತಿರ್ತಾನ ಯಾರ್ ಮಾತಾಡ್ಸಿರ ಮಾತಾಡಲ್ಲ. ಡಲ್ಲ ಆಯ್ತ ಅವನ್ ಅವನ್ ವಿಚಾರದಾಗ ಅವನೇ ಇರ್ತಾನ.
ಹೌದ ಹೌದದು ಸ್ವಲ್ಪ ಫೋನ್ ನೋಡೋದು ಚಟ ಜಗ ಗಿ ಅದ ಹುಡುಗ ಸ್ವಲ್ಪ.
ಏ ಮನಷ್ಯ ಪುಲ್ ಚೇಂಜ್ ಆಗ್ಯಾನ್ಪ್ ಈಗ ಅವ್.
ಸರಿ ತೊಗೊಪ್ಪಾ ಮತ್ತೆ ಯಾವಾಗನಾ ಹಚ್ತಿನಿ ಆರಾಮ ಆರಾಮ್ ಮತ್ತೆ ಯಾವಾಗನ್ ಹಚ್ತಿನಿ.
ಹಾ ಸರಿ ಸರಿ ತೊಗೊ,